ಹಾ ಹೇಳೆ ಊಟ ಮಾಡ್ದ ನಿಂದಾಯ್ತಾ.
ಹು ಮಾಡ್ದೆ.
ಹ್ ಏನ್ ಮಾಡ್ತಾ ಇದ್ಯಾ?
ಓದ್ಕೊಂತಿದ್ದ
ಏನ್ ಹ್ತಂತ ಇದೆ
ಹಾ.. ಇಯಮ್
ನನ್ನೆ ಕಾಲ್ ಮಾಡ್ತೀನಿ ಅಂದ ಕಾಲ್ ಮಾಡ್ಬೇಕತೆನೆ ಅದ ಏನಕ್ಕೆಂಗ ಕಟ್ ಮಾಡ್ತಿದೀ ಕಾಲ್ ಮಾಡಿ ಮಾಡಿ
ಯಾವಾಗ-
ಇವಾಗ ಫಸ್ಟ್ ಟೈಮ್ ಫೋನ್ ಮಾಡ್ರ ಹಂಗೆ ಕಟ್ಟ ಮಾಡದ ನಾ ಹಲೋ ಹಲೋ ಅಂತಿದಿನಿ
ನಂಗ ಅದು ರೀಚ್ ಆಗಿಲ್ಲ ನನ್ ಮಾಡ್ದಾಗ ನನಗೆ ಪಿಕ್ ಆಗೈತೆ ಕಾಲ್ ಅಂತಾನೂ ಬರ್ಲ ಅಲ್ಲ
ನನ್ಗ್ ಬಂತು ನಾನು ಹಲೋ ಹಲೋ ಅಂತ ಹೇಳ ನೀನ್ ಮಾತಾಡ್ತಾ ಇಲ್ಲ
ನಂಗ ಅದು ಪಿಕ್ ಆಗೈತ ಅಂತಾನೇ ಬಂದಿಲ್ಲ ಕೊಲ್ ಅದಕ್ಕೆ ನಾನ ಏನ್ ಮಾತಾಡಿಲ್ಲ
ಹ್ಮ್
ಹ್ಮ್ ಏನ ಊಟಾ
ನಮ್ದು ಅನ್ನ ಸಾಂಬಾರ್ ಕಣೆ
ಹು
ನಿಮ್ದು
ನಾನ್ ಊಟ ಮಾಡ್ಬೇಕ ಇನ್ನ ಅಡಗೆ ಮಾಡ್ಕೊಂಡು ನಾವ್ ಮೆಸ್ಸಕ್ ತಿಂತಿದ ಅದು ಬೇಷ ಬೇಜಾರಾಗ ಬಿಿಟ್ಟಿರ್ತತಲ್ಲಾ ಕೆಟಲಲ್ಲಿ ಕುಕ್ ಮಾಡ್ಕೊಂಡ್ ತಿಂತೀವಿ
ಅಯ್ಯೋ ನಾವ್ ಅದೇ ಮಾಡದು
ಹ ಹ
ಕೆಟಲಲ್ಲಿ ಮಾಡ್ಕೊಂಡು ತಿನ್ನೋದು
ಏನೇನ್ ಮಾಡ್ತೀರಾ
ಜಿರಳೆ ನೋಡಿಲ್ಲಿ ಬೂವನ ನಿನ್ ಬೆಡ್್ಮೇಲೆ ಯ್ದ್ರ ಹಲೋ
ಹಲೋ
ಳೆ
ಏನೇನ್ ಕುಕ್ ಮಾಡ್ತೀರಾ
ನಾವ್ ಏನೇನೋ ಏನೇನೋ ಕುಕ್ ಮಾಡ್ತೀವೋ ಏನೇನೋ ಹುಚ್ಚುಚ್ಚು
ಹ್ಮ್
ಹ್ಮ್
ಮತ್ ಇವತ್ತೇಏನ್ ಮೆಸ್ಸಲ್ ತಿಂದ್ಯಾಾ ಕ್ಯಾಂಟಿನ್ ಮೆಸ್ಸಲ್ ತಿಿಂದ್ಯಾ ಅರ್ನ್ನ ಸಾಂಬಾರ್
ಹ್ಮ್ ಅನ್ನ್ ಸಲ್ ಮೆಸಲ್ ತಿಂದೆ ಇವತ್ತಾ ನಮ್ಗೆ ಎಕ್ಸಾಮ್ ಐತೆ ಈಗ ಎಕ್ಸಾಮ್ಸ್ ಎಲ್ಲಿ ಮಾಡ್ಕೊಂಡು ತಿನ್ನಕ್ಕಾಗಲ್ಲ ಅದಕ್ಕೆ ಸದ್ಯಿಗೆ ಈಗ ಅಲ್ಲೇ ತಿಂತಾ ಇದ್ದೀರಿ
ನಂದುೂ ಇತ್ತು ಇವತ್ ಲಾಗು
ಹ್ಮ್ ಸ್ಲಾಬ್ ಎಕ್ಸಾಮ ನಮಗೆ ಸೆಮ್ಮ
ನನಗ್ ಸೆಮ್ ಇಿನ ಸ್ಟಾರ್ಟ್ ಆಗಿಲ್ಲ ನೆಕ್ಸ್ಟ್ ಮಂತ್ ಇವಾಗ ಸದ್ಯ
ನಮ್ದು ಟ್ವೆಂಟಿ ನೈನಂಗ ಮುಗಿದ್ರೆ ಜೂನ್ ಟೆನ್ನಂದ ಹೊಸ ಸೆಮಿಸ್ಟರ್ ಸ್ಟಾರ್ಟ್ತಾರೆ ಸೆಮಿಸ್ಟರ್ ನನ್ನ ಫೈನಲ್ ಇಯರ್ ಅವವಾಗ
ಹ ಮೂರ್ ವರ್ಷದಾಗ್ರಿ
ಹಾ
ಅಗ್ರಿ ಅಲ್ವಾ
ಆ ಸೆಪರೇಟೆಡ್ ಸರ್ಟಿಫಿಕೇಟ್ ಮಾಡತ್ತೆ
ನಾಲ್ಕ ಹಚ್ಚಿ ಮೂರ
ಹೂನ
ಯಾವದೇನು ನಾನ್ ನಾಲ್ಕ ಕನ್ಕ ಮುಟ್ಟನಪ್ಪಾ
ನಂದೇ ನಿಜ ಮೇ ನಾಕು ವರ್ಷ ಮಾಡಡಕಕ್ಕೆ
ನ ನಾಕಮ್ಮ ನಾಕ
ನೀವು್ ಮಾಡಿ ಎಂಟು ಸಮ್ ಹೋದ್ರಿ ನೀವು ನಾವುಓದ ನಾವವು ಮೂರ್ ಸೆಮ್ ಓದ್ತೀ.
ಮೂರ ಅಲ್ಲ ಆರು
ಹಾ ಸರಿ ಆರ್ ಸೆ ಮಾಡತೀವಿ ಮೂರ್ ಸೆ ಮೂರ್ ಇಯರ್
ಹ ನಮ್ದ ನಾಲ್ಕಿಯರ್
ನೀ ಮಾಡ್ರಪ್ಪಾ ನನ್ ಅಷ್ಟೊತ್ತಿಗೆ ಮಾಸ್ಟರ್ಸ್ ಮಾಡ್ತಿರ್ತೆ
ಹ್ಮ್ ಎಲ್ ಇದು ಏನೋ ಕಲ ನಂತ ಬಂದ ಮರ್ತೋಯ್ತು
ಹ್ಮ್
ನಿಮಗ್ ಲಾಬ್ ಇರಲ್ಲ
ಹಾ ಇರುತ್ತೆ ಯಾಕಿರಲ್ಲ
ಮತ್ತ ನ್ ಗೊಲ್ಲಕ್ ಕರ್ಕೊಂಡ ಹಕರ ನಿಮ್ ಲಾಬಿಗ್ಯ್
ಹನೇ ಕರ್ಕೊಂಡು ಹೋಗ್ತಾರೆ
ಹ್ಮ್ ಯಾಯಾವಲಕ್ಕ ಹೋಗಿ ಕೆಸರ ಎಲ್ಲ ಕಾಲಿಟ್ಟ ಬಂದ ಏನ್ ಕತಿ
ಕೆಸರಾ ಗೆಲ್ಲ ಕಾಲಿಡಲ್ಲ ನಂಗೆ ಹೇಳ್ತಾರೆ ಮಾಡಕ್ ನೀಂಗ ಹೆಗ್ ಮಾಡ್ಬೇಕು ಈ ಇ ತರ ಯೂಸ್ ಮಾಡ್ಬೇಕು ಇದ್ ಯೂಸ್ ಮಾಡಿದ್ರೆ ಏನಾಗುತ್ತೆ. ಹಾ ಏನಪ್ಪಾ ಯಾವ ಸ ಆಯಿಲಿಗೆ ಯಾವ್ ತರ ಯೂಸ್ ಮಾಡ್ಬೇಕು ಏನ್ ಬೆನಿಫಿಟ್ಸು ಅಂತ
ಹ್ಮ್ ಮ್ಯಾಚ್ ಇರ್ತೈತೆ ನಿಮಗೆ
ಹ್ಮ್
ಹೌದಾ ಮಾರ್ಚ್ ತಗೊಂಡು ಎನ್ ಮಾಡ್ತೀರಾ
ಕಂಪಲ್ಸರಿ ಎಲ್ಲದ್ರಲ್ಲೂ ಇರ್ಲೇಬೇಕದು
ಇವಾಗ ಫೈನಲ್ ಇಯರ್ ಒ ಇರ್ತತ ಮಾರ್ಚ್ ನಿಮ್ಗೆ
ಹ್ಮ್ ಎಲ್ಲರಲ್ಲಿ ಇರ್ತೆ ಇರಲ್ಲ ಅಷ್ಟೇ
ಹ್ಮ್ ಉದ್ಧಾರ ಮಾಡ್ರಿ ರೈತರನ್ನ ನೋಡ್ತೀನಿ ಏನ್ ಉದ್ಧಾರ ಮಾಡ್ತ ಅಂತ.
ನೋಡೋಣ ನನ್ಗ್ ಇಂಟ್ರೆಸ್ಟ್ ಇಲ್ಲ
ಮತ್ತೆ ಇಟ್ರೆಸ್ಟ್ ಇಲ್ಲದಂಗ ಮಾಡ್ಯಾ
ಸಿಿವಿಕ್ ಏನಪ್ಪಾ ಸಿವಿಲ್ ಎಕ್ಸಾಮ್ಸ್ ತಗೋಣ ಅಂತ ನಿನ್ ಕೇ
ಹಾ
ಸಿವಿಲ್ ಎಕ್ಸಾಮ್ ತಣೋಣ ಅಂತ ಹೇಳಿ
ಪೊಲಿಪಟಿಸ್ಫೋ ಹ
ಅದೇ ನಮ್ಮ ಅಪ್ಪ ನ ಅದೇ ಹೇಳ್ತೈತೆ ಸಿವಿಲ್ ಎಕ್ಸಾಮ್ ತಗೋಣ ಅಂತ ಅನ್ಕೊಂಡಿನಿ ನೋಡೋಣ ಇಂಟ್ರೆಸ್ಟ್ ಆದ್ರೆ ಸಿವಿಲ್ ಎಕ್ಸಾಮ್ಸು
ಹ್ಮ್ ಮಾಡಮ್ಮ ಮಾಡ
ಅದ ಒನ್ ಮಾಡ್ತೀನ ಅತ್ತ ನಂದ ಲ ಹ್ಮ್
ಹೇಳ
ಹ್ಮ್ ಈ ಬಂದ್ಬ ಹಲೋ ಹೇಳೆ
ಹಲೋ
ಮತ್ತ ಹ್ಮ್ ಹೇಳು ಕೇಸ್ತಿಲ್ವಾ
ಬ್ಲೂಟೂತ್ ಆನ್ ಮಾಡಿಯಾ
ಇಲ್ಲ ಕಣ್ಣ ಬ್ಲೂಟೂತ್ ಆನ್ ಮಾಡಿಲ್ಲ ಯಾಕೆ ನಾರ್ಮಲ್ ಆಗಿ ಮಾತಾಡ್ತಾ ಇದೀನಿ
ನ ಕುಡತಿ ಇಪಡೆ
ನಿಂದ ವಾಯ್ಸ್ ಫುಲ್ ಬ್ರೇಕ್ ಬ್ರೇಕ್ ಕೇಳಿಸ್ತಾ ಇದೆ
ನಂದು ಇವಾಗ ಓಕೆನಾ
ಹಾ ಇವಾಗ ಓಕೆ
ಮತ್ತೇನೆ
ನ ನಿ ಮುಡ್ಗಾನ ಇಂಜಿನಿಯರಿಂಗ್ ನೆ
ಅಲ್ಲ
ಹಾ
ಹ ಹಾ
ಮತ್ತೆ ಜಾಬಾ
ಹಾ
ಏನ್ ಜಬ್ಬು ನಾನೆಲ್ಲಾ ಕಾಲೇಜ್ ಹುಡ್ಗನ್ ಲೋ ಮಾಡಿ ಅಂದ ಕಣಲ್ಲೇ
ಜಮ್ಮ
ನ ಅಲ್ಲ
ಜಿಮ್ ರಾಟ್ ಜಿಮ್ ರಾಟ್ಮ್ಮ ಜಿಮ್ ಜಿಮ್ ರಾಟ್
ಹೌದು ಬಿ ಹ ಹ್ಮ್ ಜಿಮ್ರ ಆಯ್ತಾ ವರ್ಕ್ ಮಾಡ್ತೀನ್ವಾ
ಅಂದ್ರೆ ಇಲ್ಲ ಸದ್ಯಕ್ ಸ್ವಲ್ಪ ಸಿನಮಲ್ಲೇ ಇಂಟ್ರೆಸ್ಟ್ ಆಯತಾ
ನೀನ್ ಅಲ್ಲೇ ಕಾಲೇಜ ಅಲ್ಲಿ ನೋಡ್ಕೊಂಡಿದ್ದಾನ ಕಣೆ ಅದ ಹೆಂಗ ಹೊರಗ ಇರೋ ಸಿಕ್ಬಿಟ್ರಿ ನಿನ್ಗೆತ್ ಔಟ್ ಆಫ್ ಕಾಲೇಜ್ ಅವ್ರು
ಅದು ಹಂಗೆ ಅದು ಹೆಂಗಂದ್ರೆ
ಋಣಾನು ಬಂದಂತೆ
ಹಾ ಹಂಗೇನೆ
ಹ್ಮ ಯಾರ ಶಶಾಂಕ ಸಮ್ಥಂಗ್ ಏನಾಯತಲ್ಲ
ಹೇ
ಮತ್ತೆ
ಅಲ್ಲ
ಶಶಿಧರ್ರ
ಎಚ್
ಜ ಇ
ಏ ಅದೇನೇ
ಅದೇ ಎಂತ ಲಕ್ಕು ಹೇಳ್ತ ಇದ್ದಲ್ಲೆ ಅವನ್ ಚೆನ್ನಾಗಿದಾನ ಅಂತ ಟೆಂತ್ ಅಲ್ಲಿ ನಾನು ಲೋ ಮಾಡ್ತಾ ಇದ್ದೆ ಅಂತ ಪಿ ಯು ಅಲ್ಲಿ ಹೇಳ್ತಾ ಇದ್ದಲ್ಲ
ಹದ ಅಲ್ಲ ಮುಗಯ್ರ್ಕೊಂಡ್ ಹೋಯ್ತು ಅಲ್ಲಾ ನೀವು ಅನ್ನ ಹಚ್ಕೊಂಡ್ ಬರ್ತ ನೀ ಹಚ್ತೇನೆ ನಾನ ಎಸ್ ಇಟ್ಸ್ ಓಕೆ ಮಾ ಅ
ಯಾಕೆ ತೆಳ್ಳಗಾಗಬಿಟ್ಟಿ ವೈಭವಿ
ಇನ್ನು ನಂಗೆ ಎರಡು ದಿವ್ಸ ಫುಲ್ ಕೊಟ್ಟಬೋಯ್ದನು ಇನ್ನು ಫುಲ್ಲು ಎರಡ್ ತಿಂಗ್ಳಿಗೆ ಸಿಕ್ಸ್ ತೌಸಂಡ್ ಇಟ್ಟನ ನೋಡಮ್ ಆಸ್ಪತ್ರೆಗೆ ಅ ಕುಡ್ಸತೀರ ಆ ನಾಲ್ಕ ಕೆ ಜಿ ಕಮ್ಮಿ ಆಯತ ಮ್ ಆಸ್ಪತ್ರೆ ಹದ ಹೌದುದು
ಇವಾಗ ನಿನ್ ಎಲ್ಲಿರ ಹೇಳು ಅಂದ್ರೆ ಮ
ಮನೇನಲ್ಲ ನಮ್ ಹಾಸ್ಟೆಲ್ ಇರ್ತೀನಿ
ಅಲ್ಲೇ ನೀನ್ ಈಗ ನಿಮ್ಮ್ ಮಮ್ಮಿ ಜೊತೆ ಇರೋದ ನಿಮ್ ಪಪ್ಪ ಜೊತೆ ಇರೋದ
ನಮ್ಮ ಮಮ್ಮೆ ಪಾಪಾ ಒಂದೇ ಕಡೆ
ಒಂದಾದ್ರ ಹಲೋ
ಹನ
ಒಂದಾದ್ರಾ ಯಾವಾಗ ಒಂದಾದ್ರಿ ಹಾ ಲ್ಲೇ ಮಾತಾಡ ಎ
ಇಲ್ಲ
ಕೇಳಿಸ್ತೀನಿ ನನಗೆ
ಇವ ಕೆೇಳಸತೈತಾ
ಹಾ ಇವಾಗ ಕೇಳಿಸಸ್ತೈತೆ ಹೇಳ
ಅದೇ ಸ್ವಲ್ಪ ದಿವಸ ಆಯ್ತು
ಹ್ಮ ಮುಂಚೆ ನಿನ್ ಪಪ್ಪಾ ಜೊತೆನೆ ನಾನುೇನ ಇದಿದ್ದು ಮತ್ ಮಮ್ಮಿ ಜೊತೆ ಇದೀನಿ ಅಂತ ಹೇಳ್ದಲ್ಲಾ ಇವಾಗ ಹೊಡಿತೀನಿ ಯವೋವಿ ನಂ ಕೇಳಿಸ್ತಾರಾ ನೀನ್ ದೂರ ಫೋನ್ ಇಟ್ಬಟ್ಟು ಮಾತಾಡ್ತಾ ಇದ್ದಿ
ಇನ್ನ ಹೆಲೋ ನಾನ್ ಬಡ್ಸಾಕಂಡಿದೆ ಇವಾಗ ಕೇಳಿಸತಾಯ್ತಾ
ಹಾ ಇವಾಗ ಕೇಳಿಸ್ತೇತೆ ಕಣ
ಪೋನ್ ಪ್ರಾಬ್ಲೆಮ್ ಆ ಓನ್ ಪ್ರಾಬ್ಲಮ್ ನಾನ್ ಬಡ್ಸಾ ಕಂಡೀಿನಿ ಅಡ್ಗೆ ಮಾಡ್ತಿದ್ದೀನಿ
ಹ್ಮ್
ಹ್ಮ್ ಅದೇ ಫಸ್ಟ್ ಆ ಕಪ್ಲೇಟ್ ತಗೊಂಬ ನಿಮ್ದು ಚಿತ್ರಾನ್ನ ಮಾಡ್ತೀನಿ ಊಟ ಮಾಡ್ಬ ಅಂತ ಸ್ವಲ್ಪ ತಿಿನ ನಿನ್ ಪರವಾಗಿಲ್ಲ ಅ ಸ್ವಲ್ಪ ದಿನ ಊಟ ಮಾಡ ಅಂೆ ಇ ನ ಅಲ್ಲೋ
ಕ್ಲಿಪ್ಸ್ ಎಲ್ಲ ಹಾಕ್ಸ್ಕೊಂಡಿದಿ
ಬುಕ್ಸ ಟೇಬಲ್ ಹಾಕೋ ತ್ರಿಪ್ಸಾ ಶಿವಮೊಗ್ಗ ಚಿತ್ರದುರ್ಗ ಚಿತ್ರದುರ್ಗ
ಚಿತ್ರದುರ್ಗ ಹಾ ಚಿತ್ರದುರ್ಗ ಏನು
ಚಿತ್ರ ಕರ್ಕದೆಲ್ಲ ಹಾಕ್ಸ್ಕೊಂಡಿದನಿ ಲಿಪ್ಸ
ನಮ್ಮೂರಲ್ಲ ಹಾಕ್ಸ್ಕೊಂಡ
ಹೋಗ್ ಬರ್ತಿದ್ ನೋಡ್ ನಿಮ್ ಊರ್ಗೆ ಕರಿೀತೀನೋ ಮನೆಗೆ
ಹ್ಮ್ ಬಾ ಆ ದು ಕೆನ ಬಳ್ಳಾರಿಿಂದ
ಏನ್ ಮಾಡ್ತಿದೀಿ
ಈ ಬಿಸ್ಲಿಲ್ವೇನ ಅಲ್ ಫುಲ್ು
ಇವಮ್ಮ ಸತ್ತ ಹೋಗಿ ಒಮ್ಮ ಬಿಸ್ಲಕ್ ಸಮ್ಮರ್ ಆಗ ಇವಾಗ ಮಳೆಗಾಲ ಸ್ಟಾರ್ಟ್ ಆಗೇತ್ತ ಬೆೇಗುಡಿ
ನೋಡ್ಕೊ ಟೈಮ್
ನೀನ್ಸ ಬೇಕಾ ಹಾ ಹೇಳು ಇನ್ನ ಇನ್ನೊಂದು ಟ್ವೆಂಟಿ ಸೆಕೆಂಡ್ಸ್ ಒಂದ
ಹಾ ನೋಡ್ಕೊಂಡಿ
ನೀನ್ ಅಷ್ಟೊನ್ ನೀನ್ ಅಷ್ಟೊತ್ತಾಗಿ ವಾಟ್ಸಆಪ್ಗ ನಂಬರ್ ಹಾತೀನಿ ಫ್ರೆಂಡ್ಸ್ ಜಲ್ದಿ ಮಾಡ್ತೀನಿ
ಏನಂತ ಮಾತಾಡ್ತಿವಿ ಹತ್ರಗೆ
ಏ ಏನೋ ಅಂತು ಹಿಂಗ ಹಂಗಿಂಗ ಅಂತ ಏನೋ ಹೊರಗಿಗೋಸ್ಕರ ಏಷ ಬಟ್ ಯ ದ ಮಸ್ ಹಾಗ್ಯಾಬಲೆಟ್ ಯ ಹಾ ಸ ಆ ತಡಿ ಫಸ್ಟ್